ನಮಸ್ಕಾರ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಹಾಗೆ ಸುನೆ ಕುತೀದ
ನಿಮ್ಮ ಹಿಂದೆ ಧ್ವನಿ ಸ್ವಲ್ಪ ಬರುತ್ತಾ ಇದೆ ಸ್ವಲ್ಪ ಬೇರೆ ಕಡೆ ಹೋಗ
ಹಾಡನ್ನು ಮಾಡ್ತಿದ್ದೇನೆ ಕೇಳಿ
ರೇಷ್ಮಾ ಸೌಂಡ್ಸ್ತ ಅಂದ್ರೆ ಡಿಸ್ಟರ್ಬ್ ಯ್ತಗೆ ಹ್ಮ
ತಾನೆ
ಹಾ ಇವಾಗೋಯ್ತು
ಅದು ಹಾಡ್ ಬರ್ತಿರೋದು ನನ್ನ ದೂರವಾಣಿಯಲ್ಲಿ
ಯಾಕೆ
ನೀವ್ ಕೇಳಲಿಿ ಅಂತ ನಿಮಗ ತರ ಹಾಕಿದ ನಾನ ಹಾಡುನ್ನ ಬೇರೆ ತರ ಹೇಳ್ತಿದೀರಲ್ಲ
ನಮ್ಗೋಸ್ಕರ ಅಂತ ಆಡ್ತಾ ಇದ್ದೀರಾ
ಹದು
ಹ್ಮ್ ಊಟ ಮಾಡಿದ್ರ
ಹ ಆಯ್ತಾ ನಿಮ್ದು
ನಮ್ದು ಆಯ್ತು ಏನ್ ಊಟ ಮಾಡಿದ್ರಿ
ನಾರು ಗೋಪಿನ್ನ ತಿಿಂದೆ
ಗೋಭಿ ಆನ್ನನ
ಹ್ಮ್
ಇದೇಗರುತ್ತೆ ಗೋಬಿಯನ್ನ
ಹಾಗೇನೆ ಗೋಬಿಯಲ್ಲಿ ಅನ್ನ ಹಾಕಿ ಕೊಡ್ತಾರೆ
ಹ್ಮ ಹ್ಮ್ ಚೆನ್ನಾಗಿತ್ತಾ
ಹಾ ಚೆನ್ನಾಗಿತು
ಹ್ಮ
ಹೊಟ್ಟೆ ತುಂಬಾ ತಿಂಡಿ
ಹೊಟ್ಟೆ ತುಂಬಾನೇ ತಿನ್ಬೇಕಾಗುತ್ತೆ ಹೊಟ್ಟೆ ಅರ್ಧಕ್ ತಿನ್ಬೇಕಾಗುತ್ತೆ
ಎಲ್ಲಾ ಅದು ಇಬ್ಬರು ತಿದ್ವಿ ಕೊಟ್ಟಾ ಒಂದು ಒಂದು ತಟ್ಟೆ ಇಬ್ಬರು ತಿಿಂದ್ವಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಬ್ರಗೂ ಹೊಟ್ಟೆ ತುಂಬಿ ಇನ್ನು ಮಿಕ್ಕಿತ್ತು
ಹೌದಾ
ಹೌದು
ಹ್ಮ್ ಹ್ಮ್ ಅರ್ಧ ತಟ್ಟೆ ಕೊಡ್ತಾರ
ಏನು
ಅರ್ಧ ತಟ್ಟೆ ಕೊಡ್ತಾರಾ ನೀವು ಒಂದ್ ತಟ್ಟೆ ತಗೊಂಡಿದ್ದು ಅಲ್ವಾ ಅರ್ಧ ತಟ್ಟೆ ಕೊಡ್ತಾರಾ
ಅರ್ಧ ತಟೆ ಕೊ ಕೊಡ್ತಾರ ಅನ್ಸುತ್ತೆ ಗೊತ್ತಿಲ್ಲ ನನಗೆ
ಹ
ಕೇಳ್ಬೇಕಿ ಕೇಳಳ್ಬೇಕ ಅವ್ರನ್ನ ನಮಗೆ ಗೊತ್ತಿಲ್ಲ ಸರಿಯಾಗಿ
ಹ್ಮ ಹ್ಮ್
ತಿನ್ನ ಅಲ್ಲ
ಹಾ
ಎರಡು ಸತಿ
ಹ್ಮ್ ನೋಡೋಣ ನೋಡೋಣ
ಹ್ಮ್
ಮತ್ತೆ ಏನ್ ಮಾಡ್ತಾ ಇದ್ದೀರಾ ಏನಾದ್ರು ಮಾಡದ್ರ ಜೀವನದಲ್ಲಿ ಎಲ್ಲಿಗಾದ್ರೂ ಹೋಗಿದ್ರಾ
ನಂಗೆ ಸುಮ್ನೆ ಕೂತಿದ್ದೆ ನಿಮ್ ನೆನಪ ಆಯ್ತು ನೆನ್ಪ ಮಾಡ್ಕ ಅಷ್ಟೊತ್ತಗ್ ನೀವೇ ಕರೆ ಮಾಡದ್ರಿ
ಹೌದಾ
ಹ್ಮ
ಸಂಜೆ ಎಲ್ಗೂ ಹೋಗಿರ್ಲಿಲ್ವಾ
ನಾವು ಇವತ್ತು ಕೆರೆಗೆ ಹೋಗಿದ್ದ್ವಿ ಗೊತ್ತಾ
ಯಾವ ಕೆರೆಗೆ
ಯಾವದೋ ಒಂದ್ ಶ್ಯಾಂಕಿ ಕೆರೆ ಅಂತ ಇತ್ತು.
ಹ್ಮ್ ಹ್ಮ್
ಅಲ್ಲಿ ನಾನು ನಮ್ಮ ಗೆಳತಿಯರು
ಹ್ಮ್ ಗೆಳತಿಯರಾ ಗೆಳೆಯ ಜೊತೆ ಹೋಗಿದ್ಯಾ.
ಇಲ್ಲ ಇಲ್ಲ ಗೆಳತೀಯರ ಜೊತಿನೆ ಗೆಳೆಯ ಕೆಲಸುಕ್ ಹೋಗೋನೆ.
ಹ್ಮ್
ಏನ್ ಗೊತ್ತಾ ನಾವ್ ಹೋಗ ಅಂತ ನೋಡಕ್ಕೆ ಅಲ್ಲಿ ನೋಡದ್ರೆ ಸೂರ್ಯ ಬಂದಿಲ್ಲ ಇವತ್ತು.
ನೀ ನೀವ ಹೋಗಿರಲ್ಲ ಅದಿಕ್ಕೆ ಬಿಟ್ಟ ಹೋಗ್ಬಿಟ್ಟಿದ್.
ಹಾ ಸೂರ್ಯಾಸ್ತ ನೋಡಕೆ ಅಂತ ಹೋದ್ವಿ.
ಹ್ಮ್ ಹ್ಮ್
ಸೂರ್ಯನೇ ಬಂದಿಲ್ಲ.
ಇರ್ಲಿ ಬಿಡಿ ಇರ್ಲಿ ಬಿಡಿ ಆತರ ಎಲ್ಲಾ ಬೈಬಾರ್ದು ಸೂರ್ಯ ಅಂದ್ರೆ ದೇವರು ಅಲ್ವಾ. ಸೂರ್ಯ ದೇವ್ರ ಕತೆ ಗೊತ್ತಾ ನಿಮ್ಗೆ.
ಅದನ್ ನೋಡಬೇಕಂತನೆ ತಾನೇ ಇಲ್ಲಿಂದ ಅಷ್ಟು ದೂರ ಹೋಗಿದ್ದು.
ಒಂದೊಂದ್ಸರಿ ಆಗುತ್ತೆ ನಾವ್ ಅನ್ಕೊಂಡಿದ ಹಾಗೆ ಆಗಲ್ವಲ್ಲ ಎಲ್ಲೂ ಎಲ್ಲಾ.
ಆದ್ರೂ ನನಗ್ ಬೇಜಾರು.
ಹ್ಮ್
ಅದ್ರೂ ಬಿಡು ಪ್ರಕೃತಿ ಸೌಂದರ್ಯನ್ ನೋಡಿ ನೀರನ್ ನೋಡಿ
ಆ ತಂಪಾದ ಗಾಳಿ ಎಲ್ಲಾ ಚೆನ್ನಾಗಿರುತ್ತೆ.
ಹಾ ಹಾಗೆ ನಮ್ಮ ಸ್ನೇಹಿತರ ಜೊತೆ ತೆಕ್ಕೊಂಡು.
ಹ್ಮ್ ಹ್ಮ್
ಹಾಗೆ ಸ್ವಲ್ಪ ಸಮಯ ಕಾಲ ಕಾಲ್ದು ಬಂದ್ವಿ. ಅಲ್ಲಿ ಬಾತುಕೋಳಿ ಇತ್ತು ಮೀನ್ ಇತ್ತು ಆಮೆ ಇತ್ತು.
ಹ್ಮ್ ಹ್ಮ್ ಹ್ಮ್
ಎಲ್ಲಾ ಇದ್ವು. ಅದು ಮೀನು ಬೇರೆ ಬೇರೆ ತರ ತರ ಮೀನುಗಳು ಇದ್ದವು.
ಹೌದು ಹೌದು ನೀರಲ್ಲೆಲ್ಲ ವಾಸ ಮಾಡುತ್ತಿರುತ್ತವೆ ಅಲ್ಲಾ ಮೀನುಗಳು.
ಒಂದೇಏನಂದ್ರೆ ಆಮೆ ಕಾಣಿಸಿಲ್ಲ.
ಆಮೆ ಕಾಣ್ಸುತ್ತಲ್ಲ.
ಆಮೇ ಅಲ್ಲ ಹಾವು.
ಹಾವಾ ಆಮೇ ಅನ್ಕೊಂಡೆ ನಾನು.
ಆಮೆ ಕಾಣಿಸ್ತು ಆಮೆ ನೋಡ್ದ ನಾನುನು.
ಹಾವು ಇರುತ್ ನೀರಲ್ಲಿ ಇರುತ್ತೆ ಹಾವು ಆದ್ರೆ ಅದು. ಈ ಕಡೆ ಇರಲ್ವಲ್ಲ ನೀರ್ ಒಳಗಡೆ ಇರ್ಬೋದು ಬಂಡೆ ಕೆಳಗಡೆ ಇರುತ್ತೆ. ಹೂಂ
ಆದ್ರೂ ತುಂಬಾ ಚೆನ್ನಾಗಿತ್ತು ಸಂಜೆ.
ಹ್ಮ್ ಏನ್ ತಿಂದ್ರಿ ಏನಾದ್ರೂ ತಿಂದ್ರಾ.
ಅಯ್ಯೋ ಏನ್ ತಿನ್ನೋದ್ ಏನು ತಿಂದಿಲ್ಲ ಬರ್ಬೇಕರೆ ಪಾನಿಪುರಿ ತಿನ್ಕೊ ಬಂದ್ವಿ.
ಹ್ಮ್ ಅದೇ ಅಲ್ವಾ ಮತ್ತೇನ್ ತಿಂತೀರಾ ಇನ್ನುೂ ತಿಂತೀರಾ
ನಾ ಏನಾರ ತಿನ್ಬೇಕಿತ್ತು ಅಲ್ಲೇ ಅಲ್ಲಿ ಮಳೆ ಬಂದ್ಬಿಡ್ತು. ಅದಿಕ್ಕೆ ಓಡಿ ಓಡಿ ಬಂದ್ವಿ.
ಹ್ಮ್ ಹ್ಮ್ ಆ ಮೋಡ ಕವಿದ ವಾತಾವರಣ ಹೇಗಿತ್ತು ಮಳೆ ಬರಲೂ ಬರರ್ಬೇಕಾದ್ರೆ
ಹಾ ಹಾ ಫುಲ್ ತುಂಬಾ ಚೆನ್ನಾಗಿತ್ತು.
ಆ ಜೀನಿ ಜೀನಿ ಮನೆ ಮಳೆ ಹನಿ ಆ
ಮನೆಂದಿದ್ದು. ಚೆನ್ನಾಗಿತ್ತು.
ಹ ಹ್ಮ್ ಚೆನ್ನಾಗಿರುತ್ತೆ ಮತ್ತೆ.
ಹಾ.
ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಅದಕ್ಕೆ ಹೋಗೋದು. ಉದ್ಯಾನವನಕ್ಕೆ ಹೊಸದಾದ ಗಾಳಿತಗಳ
ಆಯಣ ಇದಕ್ಕ ಹೋಗೋಣ.
ಯಾವದಕ್ಕೆ.
ಜಯಪ್ರಕಾಶ್ ನಾರಾಯಣ. ಪಾರ್ಕಿಗೆ ಹೋಗೋಣ.
ಹಾ ಹಾ ಸರಿ ಸರಿ. ನೋಡೋಣ ನೋಡೋಣ ಬಿಡಿ ನೋಡೋಣ.
ಹೋಗೋಣ ಅಲ್ಲಿ ಈಗ ತುಂಬಾ ಚೆನ್ನಾಗಿ ಮಾಡಿದಿದ್ದಾರೆ.
ಏನ್ ಮಾಡಿದ್ದಾರೆ.
ಇಲ್ಲಾ ಎಲ್ಲ ಕಟ್ತಿದ್ರು ಹೊಸ ಹೊಸದಾಗಿ ಮಕ್ಳ ಆಟ ಆಡೋದಾಗ್ಲಿ. ಇಲ್ಲ ಭಾವಚಿತ್ರ ತೆಗಿಯೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿತ್ತು ಅಲ್ಲಿ.
ಹೌದು ಹೌದು
ಹಾ ಅದೆಲ್ಲ ಹಾಗೆ ನಾ ನಾನು ನಮ್ಮ ಮಾವರ ಮನೆಯಲ್ಲೇ ಇದ್ದೆ ಆಗ ಅಲ್ಲಿಗೆ ಹೋಗಿದ್ದೆ.
ಅಲ್ಲಿ ತುಂಬಾ ಚೆನ್ನಾಗ್ ಈಗ ಇನ್ನೂ ಚೆನ್ನಾಗಿ ಮಾಡ
ಹೌದಾ.
ಹಾ.
ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ.
ತುಂಬಾ ಚೆನ್ನಾಗ್ ಮಾ ಇರುತ್ತೆ ಅಲ್ಲಿ. ಶಿವರಾತ್ರಿ ಹಬ್ಬದಲ್ಲಾದ್ರೆ ಇನ್ನುೂ ತುಂಬಾ ಚೆನ್ನಾಗಿರುತ್ತೆ.
ಹ್ಮ್ ಹ್ಮ್ ಶಿವರಾತ್ರಿ ಹಬ್ಬದಲ್ಲಿ ಏನ್ ಮಾಡ್ತಾರೆ ಚೆನ್ನಾಗಿರಕೆ.
ಅಲ್ಲಿ ತುಂಬಾ ಚೆನ್ನಾಗಿ. ಈಶ್ವರನ್ ದೇವಸ್ಥಾನ ಅವ್ರೇ ತಯಾರ ಮಾಡ್ತಾರೆ ಅಂದ್ರೆ. ಹೊಸದಾಗಿ ಈಗ ಕಟ್ಟತಿವಲಾ ನಾವು ಒಂದ ಏನೇನೋ ಹಾಕ್ಬಿಟ್ಟು. ಏನೋ ಏನಂತಾರೆ ಅದ್ನ ಆಗ ಪ್ರಸ್ತುತಕ್ಕೆ ನಾವು ಎಲ್ಲಾ ರೆಡಿ ಮಾಡ್ತೀವಲ್ಲಾ ದೇವಸ್ಥಾನ.
ಹ್ಮ್ ಹ್ಮ್
ಆಗ ಹಬ್ಬ ಇದ್ದಾಗ ಅಷ್ಟೇ ಇರುತ್ತೆ ಮತ್ತೆ ತಗದ್ ಬಿಡ್ತ.
ಹೂವಿನ ಅಲಂಕಾರ.
ಹಾ ಹೂವಿನ ಅಲಂಕಾರ ದೇವ್ಸ್ ದೇವ್ರ್ದಲ್ಲಾ ಚೆನ್ನಾಗ್ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಬೇರೆ ಬೇರೆ ಎಲ್ಲಾ ಏನಂತಾರೆ. ಸಿನಿಮಾ ಕಡೆ ಅವರೆಲ್ಲ ಬರ್ತಾರೆ ವೋಟ್ಸ್ ಅಲ್ಲಿ ಎಡವ್ರ ಆ ಬಂದಿದ್ರು
ಹ್ಮ್ ಹ್ಮ್ ಎಲ್ ಮಾಡಿದ್ರು ಈತರ
ಅಂದ್ರೆ ಅದು ಜಾಗರಣೆ ಇರ್ತೀವಲ್ಲಾ ಆ ಅಲ್ಲಿ ಏನ್ರು ನೃತ್ಯ ಪ್ರದರ್ಶ ಪ್ರದರ್ಶನ ಮತ್ತೆ ಹಾಡಾಡೋದು ಅವರೆಲ್ಲಾ ಈಗ ನಮಗೆ ದೂರವಾಣಿಯಲ್ಲಿ ಬರ್ತಾರಲ್ಲ
ಹ್ಮ್ ಜಾಲ ತಾಣದ ಅ ಹ್ಮ್ ಹ್ಮ್ ಅವರೆಲ್ಲ ಬರ್ತಾರಾ
ನಾನು ಒಂದ್ಸಲ ಹೋಗಿದ್ದೆ ಒಂದ್ಸಲನ್ ಎರಡ್ ಸಲ ಹೋಗಿದ್ದೆ
ಹಹೋ ನೀವು ತುಂಬ ತಿರ್ಗಾಡ್ತೀರ ಅನ್ಸೆಲ್ಲಾ
ಹಾ ಆಗ ನಾಾನು ಅಲ್ಲೇ ಇದ್ದೆ ಅದಕ್ಕೆ ಹೋಗಿದ್ದೆ
ಹ್ಮ ತಂಗ
ಹ್ಮ್
ಆದ್ರೆ ತುಂಬಾ ತುಂಬಾನೇ ಸುತ್ತಿ ಬಿಟ್ಟಿದ್ದೀರಾ ಇಡೀ ಬೆಂಗಳೂರಲ್ಲಿೇ
ಇಲ್ಲ ಇಲ್ಲ ಅಷ್ಟು ಸುತ್ತಿಲ್ಲ ನಾನು
ಇನ್ನು ಏನೇನ ಏನೇನ ಅದಕ್ಕೆಲ್ಲ ಹೊಂದಿದ್ದೀರಾ ಹೇಳಿ ನೋಡೋಣ
ನಾ ಏನೇನಕ್ ಹೋಗಿದ್ದೀನಿ ಅಲ್ಲೋಗೀಿನಿ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇ ಇನ್ನಲ್ಲೂ ಜಾಸ್ತಿ ಹೋಗಿಲ್ಲ
ಹೌದಾ
ಹ್ಮ್
ಇದಕ್ಕೆಲ್ಲಾ ಹೋಗಿಲ್ವಾ ಅಣ್ಣಮ್ಮನ ದೇವಸ್ಥಾನಕ್ಕೆಲ್ಲ
ಇಲ್ಲ ಇಲ್ಲ ಹೋಗಿ
ಸರ್ಕಲ್ ಮಾರಮ್ಮ ದೇವಸ್ಥಾನ
ಹಾ ಅದ ಹೋಗಿದ್ದೆ ನಾನು
ನಾನು ಹೊರ್ಗಡೆಯಿಂದ ನೋಡಿದೀನಿ ಅಷ್ಟೇ ಹೋಗಕ್ಕೆ ಎಲ್ಲ ಹಾಗೆ
ಅೇ ಹೋಗಿದ್ದೆ ನಾನು
ಹೆಂಗಿದೆ ಚೆನ್ನಾಗಿದ್ಯಾ
ಹಾ ಚೆನ್ನಾಗಿದ್ೆ ದೇವಸ್ಥಾನಮ್ಮ ಮಾರಮ್ಮ ದೇವಸ್ಥಾನ ಅ
ಮಧ್ಯಾಹ್ನ ಊಟ ಎಲ್ಲಾ ಕೊಡ್ತಾರ ಅಲ್ಲಿಗೆ
ಹಾ ಪ್ರಸಾದ ಕೊಡ್ತಾರೆ ಮತ್ತೆ ಇೊ ನೀರು ಬಿಸಿ
ನಿಮ್ಮ ಹಿಂದೆ ಇರೋ ಧ್ವನಿ ತುಂಬಾ ಕೇಳ್ತಾ ಇದೆ
ಹಾ ಎಏಂಡ
ಸರಪ್ಪ
ಒಗಡೆ ಇ ಹ್ಮಡ
ಏ ಮಾಡಲು ಆಗುವುದಿಲ್ಲ ಬಿಡಿ ಮತ್ತೆ ನೀವೇ ಹೇಳಬೇಕು
ಎಲ್ಲಾ
ಏನು
ನಿಮ್ಮ ಗೆಳತಿನ ಹಕ್ತಿದಿದ್ದಾರೆ ಅಲ್ಲ ಯಾರು
ನಮ್ಮ ಗೆಳತಿ ಅವಳಿ ಅವಳು ಅವ ಅವರ ಗೆಳೆಯನ ಜೊತೆ ಮಾತಾಡಿಕೊಂಡು ನಗುುತ್ತ ಹತಾ ಇದ್ದಾಳೆ
ಹೌದಾ ನು ನಾವು ಮಾತಾ ಹ ಕೇಳ್ತಿದಾರೇನೋ ಅದಕ್ಕೇ ನಗ್ತಿದಾರೇನೋ
ಇಲ್ಲ ಇಲ್ಲ ಇಲ್ಲ ಅವಳು
ನೀ ನನಗೆ ಕೇಳುತ್ತಿದೆ ನಿಮ್ಮ ಧ್ವನಿಗಿಂತ
ಹೌದಾ ಇವಾಗ
ನೀ ಈಗ ಕೇಳಿಸತಿದೆ ಹೇಳಿ
ಹ್ಮ್ ಹೇಳಿ ಇನ್ನು ಏನು ಹೇಳ್ಬೇಕು ನಿಮಗೆ
ಹಾ
ಹ್ಮ್ ಅವಳು ಸ್ವಲ್ಪ ಇದ್ರಲ್ಲಿದ್ದಾಳೆ ಅದಿಕ್ಕೆ ಹಂಗೆ ಅನಸುತ್ತಿವೆ ಅನ್ಸುತ್ತೆ
ನಾಳೆ ಎಲ್ಲ ಹೋಗತೀರಾ
ನಾಳೆ ನೋಡ್ಬೇಕು ಎಲ್ಲಿಗೆ ಹೋಗುವ ಮನೆ ಸಾಗುತ್ತೋ ಅಲ್ಲಿಗೆ ಹೋಗುತ್ತೇವೆ ನೀವು
ಹೋಗಲ್ವಾ
ಅದೇ ನೋಡ್ಬೇಕು ಮನ್ಸಾದ್ರೆ ಹೋಗ್ತೀನಿ ಇಲ್ಲಾಂದ್ರೆ ನನಗೆ ಮುಂದಿನ ದಿನಗಳಲ್ಲಿ ಹೋಗುತ್ತೀವಿ
ಹಾ ಸರಿ ಸರಿ ಆಯ್ತು
ಹ್ಮ್
ನ ನಾಳೆ ಏನೋ ಒಂದು
ನಿಮಗೆ ಪರೀಕ್ಷೆ ಇದೆಯಲ್ಲ ತಯಾರಿ ಮಾಡ್ಕೊತಾ ಇದ್ದೀರಾ
ಹ ಅದೆಲ್ಲ ನಾಳೆ ನಮ್ಮ ವಿದ್ಯಾನಿಲಯದವರು ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಲ್ಲಿ ತಪ್ಪದೆ ಹೋಗಬೇಕು ಅಂತ ನಮ್ಮ ಗುಂಪಿನಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ
ಹಾ ಸರಿ ಹೋಗಿ ಬನ್ನಿ ಮುಂದಿನ ಕರೆಯಲ್ಲಿ ಸಿಗೋಣೆ
ಹಾ ಸರಿ ಆಯ್ತು
ಹ್ಮ್